ನಮಸ್ಕಾರ
ಏನ್ ಮಾಡ್ತಾ ಇದ್ದೀರಾ
ನಾನು ಬರೀತಾ ಇದ್ದೀನಿ
ಏನ್ ಬರಿತಾ ಇದ್ದೀರಾ.
ನಾನು ಏನೋ ಬರಿತಾ ಇದಿನಿ.
ಏನ್ ಬರೀಸಿದ್ದೀರಾ ಅಂತ ನಿಮ್ಗೆ ಗೊತ್ತಿಲ್ವಾ.
ಇನ್ನ
ಏನ್ರರಿ ನೀವು ಹಿಂಗೇ
ದ ಕವಿತೆ ಬರೀತಾ ಇದ್ದೀನಿ.
ಓ ಕವಿತೆ ಬರಹಗಾರರ ಅಲ್ಲ ಬರಹಗತಿಯಾ
ಹೌದು.
ಊಟ.
ಇನ್ನ ಮಾಡಬೇಕು.
ಇಲ್ಲ ಇನ್ನ ಆಗಿಲ್ಲ.
ಹ್ಮ ಎಂಟ ಗಂಟೆ ಒಳಗಡೆ ತಿನ್ಬೇಕಂಗ ಊಟ.
ತಿನ್ನಬೇಕು ಬಟ್ ಇನ್ನ ಮಾಡಿಲ್ಲ.
ಹೌದಾ.
ನಿಮ್ದಾಗಿಲ್ವಾ ಊಟ.
ನಾವು ಮಾಡ್ಬೇಕು. ಮತ್ತೆ ಹ್ಮ ಹ್ಮ ಮನೇಲಿ ಏನ್ ಮಾಡಿರ್ತಾರೋ ಅದನ್ನ
ಏನ ಮಾಡಿದ್ದಾರೆ.
ಗೊತ್ತಿಲ್ಲ ಹೋ ನೋಡು.
ಏಕೆ ನೀವ ಮಾಡಲ್ವಾ.
ನಮಗೂ ಅಡುಗೆಗೂ ಸಂಬಂಧನೇ ಇಲ್ಲ ನಾವ ಬರ ತಿಂತೀವಿ ಅಷ್ಟ ಅಡಗೆನೇ ಮಾಡಲ್ಲ.
ಮಾಡ್ಬೇಕ ತಾನೆ ನೀವು
ನೀವ್ ಬರಿ ಹೇಳ್ಕೊಡ್ರಿ ನಾ ಮಾಡ್ತೀವ.
ನಂಗೆ ಮಾಡೋಕ್ಕ ಬರಲ್ಲ ನಿಮ್ಗ ಎಲ್ಲಿಂದ ಹೇಳ್ಕೊಡ್ಲಲಿ.
ಹೌದಾ. ಮತ್ತೆ ಹೇಳಿ ನಿಮ್ಮ ಬಗ್ಗೆ ತಿಳ್ಕೊಳ್ಳುವ ಹೇಳಿ ಹ್ಮ
ಏನ ಹೇಳಲಿ.
ಏನಾದ್ರ ಸರಿ ನಾವ್ ಕೇಳಕ್ ಕೇಳಕ್ ಇದೀವ ಅಂತಾನೇ ನಿಮ್ಗ ಹೇಳ್ಬೇಕಲ್ವಾ.
ನನ್ನ ಬಗ್ಗೆ ಹೇಳಕ್ ಏನು ಇಲ್ಲ.
ಹೌದಾ.
ನೀವ ಹೇಳಿ ನಿಮ್ಮ ಬಗ್ಗೆ ತಿಳ್ಕೊಡ್ತೀನಿ.
ನಮದ ಏನ್ ಏನ್ರಿ ಇದೆ ಹೇಳಿ ಏನಿಲ್ಲ ಆಟ ಆಡಕ್ ಬರತ್ತೆ.
ಕುಂಟೆ ಬಿಲ್ಲೆ ಆಡಕ್ ಬರತ್ತೆ.
ಓ ನೀವೆಲ್ಲ ಎಲ್ಲ ಆಡಿದ್ದೀರಾ ಆಟನಾ.
ಹೌದು ಆಡಿದೀವಿ ನೀವ ಆಡಿಲ್ವಾ.
ನಾವು ಆಡಿವಿ ಮೇಘನ್ ಆಡಿವಿ.
ಇವಾಗ ಆಡಲ್ವಾ.
ಇಲ್ಲ ಇವಾಗ ಆಗಲ್ಲ ಇವಾಗ ಏನ ಇದ್ರು ಓದೋದು ದುಡಿಯೋದು ಅಷ್ಟೇ ನಮ್ದು
ಓದೋದು ದುಡಿಯೋದು ಇರುತ್ತೆ ಬಟ್ ಇವಾಗ ಆಡ್ಬೇಕ್ತಾನೆ.
ಇವಾಗ ಓದೋದು ನಿಮ್ಗೆ ಪರೀಕ್ಷೆಗಳು ಹತ್ರ ಬರ್ತಿದೆ ಸೊ ಓದ್ಬೇಕ್.
ಪರೀಕ್ಷೆಗಳು ಇದ್ದಿದ್ದೆ ಅದ್ರಲ್ಲೂ ಆಟ ಆಡ್ಬೇಕು.
ಹು ಇವಾಗ ಸರಿ ಆಟ ಆಡುವ ಬಿಡಿ.
ಅದು ಮನಸ್ಸಿಗೆ ನೆಮ್ದಿ ಕೊಡುತ್ತೆ ಆಟ ಆಡಿದ್ರೆ
ಮನಸ್ಸಿಗೆ ನೆಮ್ದಿ ಕೊಡುತ್ತದೆ ಅಂತ ಆಡುವ ಮತ್ತೆ ನಿಮ್ಗೆ ಏನೇನ್ ಮತ್ತೆ ನಿಮ್ಗೆ ಏನೇನ್ ಅಭ್ಯಾಸಗಳಿವೆ
ನಂಗೆ ಹಾಡ್ ಹಾಡೋದು ಅಭ್ಯಾಸ ಇದೆ
ಹ್ಮ ನೀವ್ ಹಾಡ್ ಹಾಡ್ತಿರಾ ಎಲ್ಲಿ ಒಂದ್ ಹಾಡ್ ಹಾಡಿ ನೋಡಣ ಹಾಡ್ರಿ
ನೀರಲ್ಲಿ ಸಣ್ಣ ಅಲೆಯೊನ್ ನನ್ ನನ್ ಧ್ವನಿ ಕರೆಕ್ಟಾಗ್ ಬರೋಲ್ಲ
ಹ್ಮ್ ಪರ್ವಾಗಿಲ್ಲ ಚೆನಾಗೆ ಹಾಡ್ತಿದೀರ
ಪರ್ವಾಗಿಲ್ಲ ಬೇಡ ಬಿಡಿ
ಹ್ಮ್ ನಾನ್ ಕೇಳ್ಸಳಕ್ ಇದ್ನೆಲ್ಲ ಹಾಡಿ
ಬೇಡ
ಹ್ಮ್
ನಿಮ್ಗ್ ಬರಲ್ವಾ ಹಾಡಾಡಕೆ
ನಮ್ಗೆ ಹಾಡಾಡಕ್ಕೆಲ್ಲ ಬರಲ್ಲ ನಾನ್ ನನ್ ಧ್ವನಿ ಏನಾದ್ರು ಕೇಳ್ಬಿಟ್ರೆ ನೀವ್ ಅಷ್ಟೇ ಅನ್ನದು ನೆಕ್ಸ ಹಿಂದ ನೆಕ್ಸ್ ನೆಕ್ಸ್ಟ್ ನಣನೆ ಹಾಸ್ಪಿಟ್ಲ್ ಸೇರ್ಕ
ಏನಿಲ್ಲ ನಿಮ್ದ್ವ ನೀನುೂ ಚೆನ್ನಾಗಿದೆ
ಹೌದಾ
ಹೌದು
ಹ್ಮ್ ಮತ್ತೆ
ನೀವೇ ಹೇಳ್ಬೇಕು
ಹ್ಮ್ ಹ್ಮ್ ಹ್ಮ್ ನಿಮ್ಗೆ ಏನುಟ ಅಂದ್ರೆ ಇಷ್ಟ
ಏನು
ನಿಮ್ಗೆ ಏನ್ ಊಟ ಅಂದ್ರೆ ಇಷ್ಟ
ನನಗೆ ಚಪಾತಿ ಅಂದರೆ ಇಷ್ಟ
ಹ್ಮ್ ಹ್ಮ ಮಾಂಸಹಾರಿಣ ಸಸ್ಯಾಹಾರಿಣ
ನಾವು ಸಸ್ಯಹಾರಿ
ಅಂಸ ತಿನಲ್ವಾ
ಇನ್ನಲ್ಲ ನೀವು
ಹ ಆ್ತಂತಮ್ಮ್ ಸಾರಿ
ನೀ ಮಾಂಸಾವರೇನಾ
ಹೌದ್ರೀ ಕೇಳಿಸ್ತಿಲ್ಲ
ಹಾಗಾದ್ರೆ ಜಾಸ್ತಿ ತಿಂತೀರಾ
ನಮ್ಮ ಮತ್ತಿಗೆ ಎಷ್ಟು ಸಾಕಾಗುತ್ತೋ ಅಷ್ಟು ತಿನ್ವಿ ಜಾಸ್ತಿ ಎಲ್ಲ ತಿನ್ನಲ್ಲ
ಮಾಂಸಾಹಾರಿ ಅಂದ್ರೆ ಜಾಸ್ತಿ ತಿಂತಾರಲ್ಲ ಅದಕ್ಕೆ ಕೇಳತು
ಮಾಂಸಾಹಾರಿ ಅಂದ್ರೆ ಇಷ್ಟನ ಹಾಗಂತ ಡೇ ಅವಾಗಲು ಮಾಂಸಾಹಾರಿ ಮಾಗಲ್ಲ
ಹೌದು ನೀವು ಎಲ್ಲಿ ಇರೋದು
ಕೇಳಿಸ್ತಿಲ್ಲ
ನೀವೇನ್ ಮಾಡ್ತಾ ಇದ್ದೀರಾ ಇವಾಗ.
ನಾವು ಸುಮ್ನೆ ಕೂತಿದ್ದೀವಿ. ನೀವ್ ಏನ್ ಮಾಡ್ತಾ ಇದ್ದೀರಾ.
ನಾನು ಸಮ್ನೆ ಕುತಿದಿನಿ.
ಹಾ ನಿಮ್ಗೆ ಪರೀಕ್ಷೆ ಯಾವಾಗ.
ನಮ್ಗೆ ಪರೀಕ್ಷೆ ಇನ್ನ ಮುಂದಿನ ತಿಂಗ್ಳು.
ಎಲ್ಲ ಓದಿದ್ದೀರಾ.
ಏನೂ ಓದಿಲ್ಲಾ.
ಯಾಕೆ
ಓದಕ್ ಆಗ್ತಾ ಇಲ್ಲ ಅದಿಕ್ಕೆ.
ಓದಕ್ ಆಗ್ತಿಲ್ಲ ಯಾಕೆ ನಿಮ್ ಶಿಕ್ಷಕಿ ಚೆನ್ನಾಗ್ ಪಾಠ ಮಾಡಿಲ್ವಾ.
ಶಿಕ್ಷಕಿ ಚೆನ್ನಾಗೆ ಪಾಠ ಮಾಡ್ತಾರೆ ನಾವ್ ಓದಿಲ್ಲ ಅಷ್ಟೆ.
ಹೋ ಹಾಗೆ ನೀವು ಏನಿದ್ರು ಪರೀಕ್ಷೆ ಹಿನ್ದಿನ್ ದಿನ ಓದದಾ.
ಹೌದು ನೀವು ಓದೋದಿಲ್ವಾ.
ನಾವು ಅಷ್ಟೇ ಪರೀಕ್ಷೆ ಇಂದಿನ್ ದಿನ ಏನೆ ಓದದಿದ್ರು. ಮತ್ತೆ ನಿಮ್ಮ ನಿಮ್ಗೆ ಇಷ್ಟವಾಗಿರೋ ಬಣ್ಣ ಯಾವ್ದು.
ನನ್ಗೆ ಇಷ್ಟವಾಗಿರೋ ಬಣ್ಣ ಕರಿ ಬಣ್ಣ.
ಕರಿಬಣ್ಣ ಯಾಕ್ರೀ ಕರಿಬಣ್ಣ. ಎಲ್ಲರೂ ಬೇರೆ ಬಣ್ಣ ಗುಲಾಬಿ ಬಣ್ಣ ಅಂತೆಳಿ. ಬಿಳಿ ಬಣ್ಣ ಅಂತೆ ಕೆಂಪು ಬಣ್ಣ. ಹಂಗೆ ಆಯ್ಕೆ ಮಾಡಿದ್ರೆ ನೀವೇನ್ ರಿ ಕಪ್ಪು ಬಣ್ಣ ಆಯ್ಕೆ ಮಾಡಿದಿರ.
ಕಪ್ಪು ಬಣ್ಣ ಅಂದ್ರೆ ಇಷ್ಟ ನನ್ಗೆ ಕಪ್ಪು ಬಣ್ಣ ಅಂದ್ ದೆ ದೃಷ್ಟಿ ಕಮ್ಮಿ ಆಗುತ್ತಂತೆ.
ಹ್ಮ ಹಾಗೆ ನೀವೇನ್ ಅಷ್ಟೊಂದ್ ಚೆನ್ನಾಗಿದ್ದೀರಾ.
ಗೊತ್ತಿಲ್ಲ ಬಟ್ ನನ್ಗೆ ಕರಿ ಬಣ್ಣ ಅಂದರೆ ಇಷ್ಟ.
ಹ್ಮ್ ಸರಿ ಸರಿ ಸರಿ ಮತ್ತೆ.
ಏನುಲ್ಲಾ ಹೇಳ್ಬೇಕ್ ನೀವೆ.
ಹ್ಮ್ ಹೇಳಿ ನಾವ್ ಕೇಳುವ.
ನೀವ್ ಹೇಳಿ ನಿಮ್ ಬಗ್ಗೆ ತಿಳ್ಕೊಳುವ.
ಏನ್ ಓದ್ತ ಇದ್ದೀರಾ.
ನಾನು ಗಣಿತ ಮಾಡ್ತಾ ಇದ್ದೀನಿ.
ಗಣಿತ.
ಹೌದು.
ಅದು ಸುಲಭಾನ ಕಷ್ಟನ.
ಅದು ಕಷ್ಟನೇ.
ಯಾಕ್ ಸುಲಭ ಅಲ್ವಾ.
ಇಲ್ಲ. ನಂಗೆ ಗಣಿತ ಅಂದ್ರೆ ಆಗಲ್ಲ.
ಹ್ಮ ಯಾಕ್ ಅಂಗೆ.
ಅದು ಹಾಗೆ.
ಅದೇ ಯಾಕ್ ಅಂಗೆ ಗಣಿತ ಅಂದ್ರೆ ಚೆನ್ನಾಗೆ ಇರುತ್ತಲ್ಲ.
ಗಣಿತ ಚೆನ್ನಾಗೆ ಇರುತ್ತೆ ಆದ್ರೆ ನಂಗೆ ಇಷ್ಟ ಇಲ್ಲ ಅದು. ನಿಮಗೆ ಇಷ್ಟನ ಗಣಿತ ಅಂದ್ರೆ.
ನಂಗ್ ಇಷ್ಟ.
ಹ್ಮ ಹಂಗಾದ್ರೆ ಗಣಿತ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅನ್ಸುತ್ತೆ
ಹ್ಮ್ ನಂಗೆ ಗಣಿತ ಅಂದ್ರೆ ಮಾತ್ರ ಇಷ್ಟ ಬೇರೆ ಸಮಾಜ ವಿಜ್ಞಾನ ಅದೆಲ್ಲ ಆಗೋದಿಲ್ಲ
ಓ ಹೌದಾ
ಹೌದು ಹೌದು
ವಿಜ್ಞಾನ ಚೆನ್ನಾಗೆ ಇರುತ್ತಲ್ಲ
ವಿಜ್ಞಾನ ಚೆನ್ನಾಗಿರುತ್ತೆ ಆದೆ ಅದು ಸ್ವಲ್ಪ ಕಠಿಣ
ಹ್ಮ್ ಹೌದಾ
ಹೌದು
ನಿಮ್ಗೆ ಯಾವ್ದು ಇಷ್ಟವಾದ ಬಣ್ಣ
ನನಿಗೆ ಗೊತ್ತಿಲ್ಲ ಯೋಚನೆ ಮಾಡಿಬೇಕು
ನಿಮ್ಗೆ ಇಷ್ಟವಾದ ಬಣ್ಣ ನಿಮ್ಗೆ ಗೊತ್ತಿಲ್ವಾ
ನಮಗೆ ಮೆರನ್ ಇಷ್ಟ ಮೆರನು ಬಿಳ ಬಣ್ಣ ಆಥರ ಹ್ಮ್
ಬಿಳಿ ಬಣ್ಣನ ಯಾಕೆ ಇಷ್ಟ ನಿಮಗೆ
ನಿಮಗೆ ಕಪ್ಪು ಬಣ್ಣ ಇಷ್ಟ ಅಲ್ವಾ ಅದಕ್ಕೆ ನಂಗೆ ಬಿಳಿ ಬಣ್ಣ ಇಷ್ಟ
ಈ ತರ ಎಲ್ಲ ಬೇಡ
ಯಾಕೆ
ಬಿಳಿ ಬಣ್ಣ ಇಷ್ಟ ಆಗೋದಕ್ಕೆ ಏನಾದರು ಕಾರಣ ಇರುತ್ತಲ್ಲ
ಗೊತ್ತಿಲ್ಲ ಕಾರಣಂತ ಏನಿಲ್ಲ ಹೇಳಿ
ಯಾ ಯಾರದು ನಮುಂದಿಗೆ ಮಾತಾಡಿದ್ದು
ನನ್ನಜೊತೆ ಯಾರು ಮಾತಾಡಿಲ್ಲ ಹೌದು
ಹ್ಮ್ ಸರಿ ಸರಿ
ಮತ್ತೆನ ಸಮಾಚಾರ ನೀವೇ ಹೇಳ್ಬೇಕು
ನಿಮೊಂದಿಗೆ ಮಾತನಾಡಿ ತುಂಬಾ ಖುಷಿ ಆಯ್ತು ನಂತರ ಮಾಡುವೆ ಧನ್ಯವಾದಗಳು
ಧನ್ಯವಾದಗಳು